ಸಿಪ್ಪಾ
ಏಳ್ನೂರು ರೂಪಾಯಿ ಇಲ್ಲ ಹೊಂಟಿದ್ದೆ ನಮ ದರ್ಸ ಕೂಡಾಗೆ
ಏನ್ ಪ್ರ ಪ್ರವಾಸಕ
ಹ್ಮ ಪ್ರವಾಸ ಅಂಟಿ
ಹ್ಮ ಎನ್ನಡ ಮ
ಯಏನು
ಹ್ಮ್
ಏನಪ್ಪ ನಿ ನಿೆಂದೆ ನಡ್ದ
ನಂದೇಾರಲ್ಪಾ ನಾವನ್ ಪ್ರವಾಸಕೊಟೀವಿ ಕಡೆಡಿ
ಹೌದಾ ಒಲಾಗಲ್ಲಂಗ ಚಲಾವಲ್ಲ
ಹಾ
ಹ
ಹೊಲ ಸ ಸ ಸ ಸೈತದ ಸಳ್ಳ
ಸರಿ ಮಿಶ್ರ ನಡೆಸ ಬಿಡುತ್ತ
ಆಾ
ಮಿಷೆ ನಡೆಸ್ಬೇಕು
ಅದೇ ಮಿಶನ್ ದಾಡು ಈ ಕೈಲ ನಡಿದ ಅಂತ ಒಂದು ಕಟಾಬ್ ಸಬ್ಜೆಕ್ಟ್ ಬಂದ
ಏ ಕೈಲ ಒಂದ ದರತ ಒಂದ ದರದಲ್ಲ
ಆಾ
ಸುಮ್ ಮಿಷನ್ ಅಡಿಸ ಬಿಡ ಸುಮ್ಮ್ ರಜ ರಯಕ್ ಬಿಡಬೇಕ ಮಿಷನ್ಕ್ಕೆ
ರಜ ರಾವ್ ಎಲ್ಲಾ ನಡ್ಯಲ್ಲ ಅವ್ಕ್ ಇ ಏನ್ರ ಅವಕ್ ಕೈಸದ
ಕೈ ಲಯಗ ಲಕ್ಯ ಚಂದ
ಕೈಲ್ಲಾತ ಲ ಬಸ್ಸನಗೆವು
ಹೌದಾ
ಹ್ಮ್ ಇ ಓಡಿಲಿಕ್ಕ ಒಡರ ಉಡದರ ನೋ ಹೆಂಗ ಮಾಂದ ನೋಡುಿಕ ಜಮ್ಮಳ ಬ ಕಲ್ ಅಲ್ಲ
ಮತ್ತೆ ಊಟ ಊಟ ಊಟ ಮಾಡಿದೆ
ಊಟಗಟಾಯ ನಿಂದ
ಹ ಮಹನಾ ಜಂ ಕೊಡ್ತ ಹ್ಮ ಜ ಕೊಡ್ತೆ
ಯಾರ
ಜಾಂಪುಡ ತ ನೀ ಪಿ
ದೇ ಜಂಕ್ ಫುಡ್ ತಿನ್ಬಾರಡಲಿ ಪ್ರೋಟೀನ್ ತಿನ್ಬೇಕ
ಐನ ತಾಜ ನ
ಹಾ
ಯ ಹೇಳಯ
ಹಲೋ
ಹಾ ಐದ ರೂಪಾಯಿ ಸಿಕ್ಕಿತ್ತು ಐನೂರು ರೂಪಾಯಿ ಸಿಕ್ಕತ್ತು ಏನ ಇೇ ಪೈಟಿಕಿಟ್ಟುಗ್್ರಗೆ
ಹಾ
ಪಾರಟಿಗೆಟ್
ಮತ್ತ ತಗೊ್ ಬರರಿ ಒಳ್ಳು ಹೋಗಿ ಅಂಗಡಿ ಹೋಗಿ ಎಷ್ಟ ತಗೊಂಡ್ ಬರ ಬರರಿ
ಒಳಂಗಾದಲ್ಲೋದು
ನೋಡು ಹೊಡದ್ರಗ ಹೊಡ ಒಂದು್ ಬೀಜ ುಷಿ ಆಗಿಲ್ಲಗ
ಹೌದ ಬಾಟ್ಲೆ ಬಾಟ್ಲೆ ತುಮ ಚಂದ ಆಬಟ್ರ ನೀರುದು
ಆ
ಬಾಟ್ಲೆ ಬಾಟ್ಲೆ ಹಾಕ್ಬಿಟ್ರ ನೀರ...
ಹ್ಮ್ ಹಾಕಿಬಟ್ರ ಮೇತಿ ಇಲ್ಲ ಮನ... ಬಸಲಗೆ...
ಮಾಡ್.
ಹಾ...
ಮತ್ತೆೇ ಏನ್ ನಡ್ದ ಮತ್ತೆ...
ಏನಲ್ಪ ಸುಮ್ ಪ್ರವಾಸಕಂಟೀ ನೋಡ ಪ್ರವಾಸಕ್...
ಹ ಸ ಅಂತ ಒಂದೋಂಟ್ರಿ...
ಹೆಲಿಕಾಪ್ಟರ್ ಆಗಂ್ ಕಾನಲ್ಲ ಇಲ್ಲಿ...
ಹೌದಾ?
ನೀವು.
ಹಾ ಟ್ಯಾಕ್ಟ್ರ...
ಹಾ...
ಬಲರ್ ಬುಲರ್ ತಾನ...
ಅಪ್ಪ ವಜ ಲೋಬುಲ್ಲು ಮತ್ತೆ....
ಹ್ಮ್... ಹ
ಹಾ
ಸ್ಪಾರ್ಚುನರ್ ನಮ್ ದೋಸ್ ತಿಿಂದ ಬರಕತ್ತನ ಸ್ಪಾರ್ಚುನರ್ ಒಳ... ಹ್ಮ್
ತೇ ತ ಮ ಪಾರ್ಸ್
ತಮ್ಮ ಆನಲ್ಲ ತಮ್ಮ...
ಹಾ ಕಮ್ಮ ಮಾಡ ನಿತಮ್ಮ...
ನಮ್ ತಮ್ಮ ನಾನಪ್ಪ...
ಹೆಸರ ನ ಇಟ್ಟ್ರ
ಕಾಳೆಂಗ... ಅವ್ರ ಕಳ ಬೆದ ನಿಮ್ ತಮ್ಮನ ಹತ್ತಾರೆ...
ಎ ವಸಪ್ಪ
ಕರಿಬಸ ವಂತಗಂತ ಮಾಡ್ತಾನ ಎಲ್ಲಾ... ಮಾಡಾಣಲ ವಂತನ ವ... ಹ ಬರ ಮಕ್ಕ ತನ ಎ ಎ ತನೆ ವಾಾಯಚನದೇ ಇಲ್ಲ ನೋಡಿ ಕುಟ... ಕೆಲ್ಸ ಕೆಲ್ಸ ಮಾಡ್ತಾನೆ ಎಲ್ಲ ಸ್ವಲ್ಪ...
ಮಾಡ್ತ ನಮ ತಮ್ಮ.
ಹೌದಾ!
ಹ್ಮ್ ಎಂತಮ್ಮ.
ಸತ್ತೆ.
ನಮ ತಮ್ಮ ಬಾಡಿ ಮಾಡ್ತಾರೋ ಜಗ್ಗೆ ಪ್ರೋಟೀನ್ ತಿಂತ ನಮ ತಮ್ಮ ನಿಮ ತಮ್ಮ....
ತಮ್ಮ ಮಾಡ್ತಾನ ಅಷ್ಟೆ...
ಇಲ್ಲ..
ಹ್ಮ್
ಮತ್ತೆ ನಾಳದು...
ಏನುಲ್ಲ ಮತ್ತೆ ನಾಯಿಗೆ ಹೆಚ್ಚದನಾ..
ಹ್ಮ
ನಾಯ್ಕ ನಾಯ್ಕ ಇಚ್ಚದನಾ...
ನೆ ಎಲ್ಲ ಹಚ್ಚದ.
ಹ್ಮ್ ಹ್ಮ್....
ಹ ಚಂದಾನ್...
ಗಣತ್ ಸ್ವಲ್ಪ ನವ್ಯ ನವೇ ನಂಬರ್ ಆದ್ ನೋಡ್ಬೇಕನ್...
ಹ್ಮ್
ನಾವೇ ನಂಬರ್ ಅದ್ ನೋಡ್ಬೇಕ
ಯಾನ್
ನಾವಿಂದ ನಂಬರ್ ಆದ್ ನೋಡ್ ಬ್ಯಾ ಏನಿಂದ
ಬ್ಯಾಡ್ ಬಡ
ಬೇಡ ಅಕ
ನೀನುಚ್ಚ ಹೊಸ ಹೊಸ ಟಾಸ್ಕ್ ಕೊಡ್ಲಾನ
ಅೇ ಹೆ ಚನ ಅಏನ್ಪ್ಪಾ ಪಾರ್ ಚಲಲ್ಲದ
ಆ
ಪಾರ ಚಳಲ್ಲ ಬರೆ ಪಣೆ ನಾಾ ಚು
ಹ್ಮ್
ಎರಡ್ ಸಾವಿರ ರೂಪಾಯಿ ಮಾಡಣ ಅಂತ
ಹೌದಾ
ಹ್ಮ್ ಆಯ್ತು ಇವತ್ ಮೂರ್ ಸಾವಿರಾ ಆಗರ್ತ
ಹ್ಮ್ ಹ್ಮ್
ಮತ್ತೆ ಹೆಂಗಗೆಯಾಡಾಮ ಹಂಗದ ಯಪ್ಪು
ಯಾವದು
ಕೊಡುಕ್ ಸತ್ಯಾಗ
ಹ್ಮ ಮಾಳವಡಿತಾನ ದಿನವೊಂದು
ಎಡ ಏನಾವ್ ಹೆಂಗ ಕಾಲ್ ಬಿಳಕ್ನಂದ್ರನ ಹೇಳ್ಬಾಡವ್ನಿ
ಹ್ಮ
ಹಾ
ಆಯ್ತಾಯ್ತು
ಹ್ಮ್
ನಡ್ಲಿ ಹೊಲ ಹೊಲ ನಡ್ಲಿ ಈಗ
ಎಲ್ಲ ಬಾರಿ
ಚಿಕ್ಕಣ ನೋಡ್ಗ ಈ ಕಡೆ ಏನಗಸಕಡೆ ಬಿ
ಗಳೆ ಹೊಡಕ ಹತ್ತಾರೆ ಅನಂದ
ಹ್ಮ್ ಹಣದ
ಪ ಬಾಳ ಜಾಸ್ತಿ ಬರಕತ್ತೆ
ಹೌ ಏನ
ಇನ್ನು ಎಷ್ಟ್ರ ಟಾಸ್ಕ್
ಇನ್ನ ನಾವ ಇನ್ನ ಇನ್ನ ಈಗ ಹತ್ತಗೆವ
ಹ್ಮ್ ಹ್ಮ್
ಬಾಳ ತೋಣ
ಕಷ್ಟ ಪಟ್ಟ ಮುಗಿಸಬಿಡ್ಬೇಕಕು
ಅವಕ
ಹ್ಮ್ ಯಾವ ಕ ನೋಡ ಕಡಬ ಪಟ್ಟ ಪಟ ಪಟ್ ಐದ್ ಐದು ಮನುಷ ಹೂಡಕ್ತದೆ ಐದಐದು
ಇ ಅಮೌಂಟ್ ಜೈದ ಬರ್ಲಾಗವು ನಮ್ ಅದಕ್ ಬಂದದ
ಬರ್ತಾವಪ್ಪಾ ತಾಳ ಬೋಗತಾಟಕ್ಕೆ
ಹ್ಮ್ ಯಾವದೇನೆನಾರ
ಹ್ಮ್ ಅಚ್ಚ ಮ್ಯಾಗ ಯಾವತಾನ ಸೊಲ್ಯೂಷನ್
ಹ್ಮ
ಹೊಸ ಟಾಸ್ಕ್ ಹಾಕ್ಷಷಮ್ಯ ಅದ ಬೇಡ ಬೇಸರ್ ಬರ್ಕತ್ತಂತ ನಮ ಹೊಸ ಟಾಸ್ಕ್ ಅಷ್ಟ ಚಂದ್ರ ಐತೆ ಜಾಸ್ತಿ ಬರಕತ್ತ ನಮ್ಮ
ಇವ ನೀವು ಐದ್ ಐನೂರು ರೂಪಾಯಿ ಕೇಳ ನ್ ಕೊಡಮ್ಮ ಕಡೆ ಹೊಸ ಟಸ್ಕಾಯಕಮ್ಮ
ಹ್ಮ್ ಹಾ
ಏನ್ ಹೇಳುತ್ತಾನೆ ಮತ್ತೆ
ಏನಿಲ್ಲ ಅವರ್ ಹುಡುಗಿ ಮೆಸೇಜ್ ಮಾಡಕ್ತ್ತಳ
ಹೌದಾ ಹುಡುಗಿ ಮಾಡ್ಬಾರ್ದು ಲವ್ ಗಿವ್ ಎಲ್ಲ
ಅದೇ ಹೇಳಿದ್ರೆ ಕೇಳಲಾಗಿನ್ ಅವನ್ನವ್
ಅಲ್ಲ ಹ ಅ ಏನ್ ಮಾಡ್ಬಾರ್ದ ಅಂತ ಹೂ
ಹ
ಹಲೋ
ಹ್ಮ್
ನಾವು ಏನ್ ಮಾಡ್ಬಾರದು ಅದಗ್ ವಯಸ್ನಾಗ
ಕೇಳಲ್ಲ ಆ್ತ ಬಾರ
ಒಂದೆರಡು ಬೀಗ ಇಡಕ್ಕಿ
ಗದನಲ್ಲ
ಹಾ
ಗಗದಿನ ಎಲ್ಲ ಬಾರ ಏನ್ ಮಾಡ್ತಟಪ್ಪಾಗಲ್ಲ ಇರದು
ಆಳಗ ಚಪ್ಪಲ್ ವೀಡಿ ಇಡದೆ
ಹೊಡತನವ ಎಲ್ಲ ಹೊಡನಿ ಬಾರ್ಕಲ್ ಗೇರ್ಕಲ್ ಎಲ್ಲ ಮುಗ್ದಾವ
ಹ ಕಲ್ಲೋಡ ಮು ಇಡೆಡೇಣ
ಹ್ಮ್
ಮತ್ತೆ ಹೆಂಗಾಯಂಗೆ ಕೆಲಸ ಸಂಸಾರನ ಒಂದು
ಅಯ್ತ ಅವ್ರ ತಮ್ಮ ಹೇಳೇನಂತ ನನ್ಗ್ ಗುಯ್ಯದಾಗ ಕರ್ಕೊಂಡ್ ಹೋಗಂತ
ಹ್ಮ್ ಹ್ಮ್
ಕೈಕಲ್ಲಿ ಅಂಜಕ್ಕ ತನ ತರೋಣ್ಣೆ
ಕೆಲ್ಸ ಹಂಗದಲ್ ಕಾವ
ಆಲ್ಲಂತ ಅವ್ರ ತಮ್ಮ ಗೊಯದಾಗ ಹೋಗಕ ಒಲ್ನ ಕತಾನ ಅಂತೆ
ಎ
ಬಂದ
ಮತ್ತೇಏನ್ ಮಾಡವ
ಮತ್ತೆ ನಡದಲ್ ಹಬ್ಬ ಹಬ್ಬ ಹೆಂಗ ನಡ್ದ
ಏ್ ಮಜ್ಜೆ ನಮ್ಮ್ ಕಡೆ ನಿಮ್ ಕಡೆ
ಮು ಕಡೆಜೆ ಕಾಲಜ ಗಲ್ಲ ಜಯ ದ
ಹೋಗ ಇವತ್ತು ಇವತ್ ಫೋರ್ಟ್ ಸ್ಯಾಟರ್ಡೆ ಅದ ಸೂಟ್ ಅದ ಅಂತಂದ್ರೆ ಒಂದ ಹ್ಮ್ ಪಾರ್ಸ್ತ ಆಯಂದ ಹೆಂಗೆ ನೇರ
ಅೆ ಸೂಟ್ತ್ ನ ಜತ
ಹ್ಮ ಹಾ ಮತ್ತೆ
ಚಾನಲ್ ತೆಗ್ದನು ವಿಡಿಯೋನ ಓಡಲ್ಲ ಆಗ್ಯವ
ನಾನ್ ತಿದ ನಾನ ಒಂಟಟೂರ್ ಕ ಆಗದ ಒಂದು
ಹ್ಮ್ ಹ್ಮ್
ಹ್ಮ
ರೊಕ್ಕ ಯಾವಾಗ ಬರ್ತಾವ ಇದ್ರಾಗ ಯೂಟ್ಯೂಬ ದಾಗ
ಯೂಟ್ಯೂಬ್ ದಾಗ ಬರ್ತಾವೋ ಅವು ಹಂಗೆ ಲೇಟ್ ಆತವ ಹಂಗೆ ಸ್ವಲ್ಪ
ಎಷ್ಟ ಕೆ ಆಗ್ಬೇಕ್
ಹಂಡ್ರೆಡ್ ಕೆ ಆಗಬೇಕೋ ಹಂಡ್ರೆಡ್ ಕೆ ಪ್ಲಸ್ ಹಂಡ್ರೆಡ್ ಆಬೇಕು ಹ್ಮ್
ಕೆ ಆಬೇಕು
ಹ್ಮ್ ಹ್ಮ್
ಒಬ್ಬೊಬ್ಬರಿಗೆ ಒಂದ್ ಹದಿಮೂರಕೆ ಹಂಗಗಣ ರೊಕ್ಕ ಬರ್ತಾವಂತಲ್ಲ
ಇಲ್ಲೋ ಬರ್ಲವು ಮುಖ ತೋರ್ಸಿ ವಿಡಿಯೋ ಮಾಡಿದ್ರ ಬರ್ತವು ಮುಖನೇ ತೋರ್ಸ್ಲಾರ್ರ ವಿಡಿಯೋ ಮಾಡ್ರ ಬರ್ಲವು
ಮುಕ್ಕ ಈಗ ಯಾರ್ ನನ್ನುವ್ ಮುನ್ನೂರ ಅಗ್ಯವೀಗ ಮಕ್ಕ ತೋರಿಸ್ಲ್ಯ
ಹ್ಮ್ ತೋರ್ಸ್
ತೋರ್ಸದ್ರ ಬರ್ತಅಂದ್ಯ
ಮುಕ್ಕ ತೋರ್ಸಬರ್ದು ಮುಕ್ಳಿ ತೋರ್ಸ್ಬಕ್
ಬರ್ತಾವಂಗ ಮತ್ತೆ
ಬರ್ತಾವ ಮುಕ್ಕ ತೋರ್ಸ್ಬಾರ್ದ ಮುಕ್ಕಳಿ ಮುಕಳಿ ತೋರ್ಸ್ಬೇಕ
ನಮ್ ದೋಸ್ಟಂದು ತೋರಿಸ್ ಬುಡುತಿನಿ ಹೆಂಗಾರೆ
ಹ್ಮ್ ಹಿಂದಿನ ಮನಿ ಬಾಡಿಗ್ ಕೊಟ್ಸ ಬಿಡು ಒಂದು
ಹ್ಮ್
ಹ್ಮ ಆಯ್ತು ನನ್ನುವ್ ಸ್ವಲ್ ಕೆಲ್ಸ ಆದ
ಹ್ಮ್ ಆಯ್ತಾಯ್ತ ಮಾಡ ಮಾಡ
ಇಡ್ಲಾ
ಹಾ